ಹಲೋ ಹಲೋ ಹಲೋ ಅಾವಿ ಅಭಲೇ ಅಬಿ ಹಲೋ ಕೆಷ್ಟತ ಲಲೋ ಹಲೋ ಹಲೋ ಹಲೋ ಹಲೋ ಮಾತಾಡ್ಲಿ ಅಲೋ ಹಲೋ ಹಲೋ ಹಲೋ
ಹ್ಮ ಹಲೋ ಕೇಳತಲ್ಲೈ
ಹೆಚ್ಚಿದೆ ಯಾರ್ ಹೆಚ್ಚಿದಿ ಯಾರ್ಗೆ ಹೆಚ್ಚಿದಿ
ಹಚ್ಚಿದ ಫೋನ್ ಹಚ್ಚಿದೆನಾ ಇಲ್ಲಯಾರ ಅಂತ ಕೇಳಕ
ಹ್ಮ್ ಹ್ಮ್
ಹತ್ರ ಬ ಏನ್ ಅನ್ಕಂತ ಸು್ ಇರ್ತಿಿಲ್ಲ
ಏನಂದ್ರ
ನಿಗೆ ಬಾರ ಆಗತ್ತ ಬಸ್ ಮಿಸ್ ಆಗ್ಯದಂತ ಬಸ್ಸ ಫುಲ್ ತುಂಬ್ಯದಂತ ತುಂಬಿತ್ತಂತ ಬಸ್ ಫುಲ್
ಹಾ ಹಾ
ಬರೋದಾಗಿಲ್ಲ ಹೋಗ್ಯವ ಇಬ್ಬ್ರ ಯಾರಂತ ಅಷ್ಟೇ ಆಟೋೋಗ ಬರ್ತನಕಂಗ ಅಟಕ್ ಬರ್ತಂಥ
ಯಾಬ್ಬ ಕಾಕಲಿಲ
ಹ್ಮ್ ಬಂದವ ಹೆಣಮಕ ಹುಡುಗಿಯಾರ ಎಲ್ಲ ಬಂದ ಹುಡುಗಿಯರೆ ಎಲ್ಲ ಬಂದ ಒಂದ ಒಂದರ
ಹ್ಮ್ ಹ್ಮ್ ಏಳ ದಿನವರಿಗೆ
ಯೆನ್ ಅಂತ
ಹ್ಮ ಮಾ ಕು ಈಗ ಈಗ ಮತ್ತೆ ಟೈ್ ಕೊಟ್ಟಂತ ಹೋದ್ರ ಹೆಂಗಾರ
ಫೋನ್ ಹಚ್ಚ ಫೋನ್ ಹಚ್ಚ ಅಂದನ್ ಆಮ್ಯಾಲ ಹಚ್ಚ್ಟೆ ಹತ್ ಹದಿನೈ ನಿಮಿಷ ಆಂದನ್
ಹ್ಮ್ ಹ್ಮ್ ಆಯ್ತತ್ ಅಚ್ಚ ಕುಾ ಆಯ್ತಗ ಆಕ ಮಾತ ಮತ್ತ ಮತ್ತೆ ಸಿಟಗ ಮತ್ತೆ
ಏ ಇಲ್ಲ ಅಷ್ಟ ಬರತ್ತ ಮಾಡ್ರ ಏ ಆಟೋಕ್ ಬರ್ತನ
ಾವ ಕಡಾಚು ಮಾ ತಣೋಡ ನ ನಜು ಬರದ ನಿಂಜು ವಚ್ಚ ಮರ್ದತ
ಅ ಅಲ್ಲಿ ರನ್ನಿಂಗ್ ಹೋಗ ಎದ್ದೊಳ ಆಗದ ತ್ರಾಸ್ ಮಾಡ್ಕನ್ ನೀ ಆ್ಯಾಮಿಲಿ ಏನಾಗಲ್ಲ ಎದ್ದುಗಳ ಎದ್ದದ ಅಷ್ಟೇ ಇದು ಎದ್ದುಗಳ ಏನಾಗಲ್ಲ
ನೀ ನಿದ್ದೆಾರ್ ನಾಗಲ್ಲ ನಿದ್ದೆಾರ್ಬೇಕಕ್ಫಸ್ಟ್ ನಿದ್ದೆ ನಿದ್ದೆಾರ್ನ್ಂದ್ರ ಆಯ್ ಮಬ್ಬ ಮುಚ್ ಕೊಡ ಈಗ ಇ ಬಾರ ಕೊತನ ಇದದುರ
ಅಲ್ಲಾ ಮುಂಜಿಲ್ಲ ನಾಕ್ ಗಂಟೆಗೆ ಯ್ದೋ್ ಬಬೇಕಕ್ಲ್ಲಾ ಅದಾರಾಮು ಆಯ್ತ್ ಒಂದ್ ಹೆಚ್ಚ ಎದ್ ಬಿಿಡ್ತ ಯಾರ ಒಂದ್ ಸ್ವಲಪ ಹಿಂಗ ಇದದಿ ಡನ್ದು ಪತ್ ನೀ ಚ ಮಸತಿ ಬಾರಿ ನಿದ್ದೆ ಬಂತಂದ್ರ ಎದ್ದಳಲ್ಲ ಏನ್ ಮದರ್ರ ಎದ್ದಳಲ್ಲ
ನಿಮ್ಮಲ್ಲ ಪಣ ನೋಡಿದ್ದ ನಮ್ಮ ಮನ ಆಗತ್ತ
ಹಾ ಇಲ್ಲ ಮಗ ಅಂತ
ಯಾರ್ು ಕೇಳಿದೆ
ನಮ ಶಾಂತಪಕ್ ಕೇಳಿದೆ ಬೆಂಗ್ಳೂರ್ಗ ಏನತಂದ
ಹ್ಮ್ ಹ್ಮ್ ಎಲ್ಲ ಆ ಕಂಪನ ಬ ನಿ ಮಾಡ
ಇಂಗ ಅಪ್ಪ ಮೊತ್ತಲ್ಲ
ಪತ್ರರಂಬತ್ತಾವ
ಯಾವಲೇ ನ ಮಣ್ಣವರ್ಕಿಂತ ದೊಡ್ಡ ದೊಡ್ಡರ ನಮ್ಮ ಮನೆಗೆಸ ಇಪ್ಪತ್ತಾರ ಇಪ್ಪತ್ತೋಳ್ ಬ ಇಪ್ಪತ್ತಏೇಳಂಗತ
ಯಾರು ಕಾರಣ ಬೈಗಾ
ಹ್ಮ್
ನಿ ಮರಣ ಬೈ ಇಪ್ಪತ್ತರ ಇಪ್ಪತ್ತೊಳ ನಡಗೆ ಇಪ್ಪತ್ತಾರರ ಇಪ್ಪತ್ತೊಳ
ಹ್ಮ್ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರ ಹಟಂಗತ್ತ
ಅಂದ್ರವು ಲಾಸ್ಟ್ ಡಿಸೆಂಬರ್ ತಿಂಗ್ಳ ಹೊಡ ಎರಡ್ ಸಾವಿರ ಹಕ ಹಬೇಕಕ್ ನಾವು
ಅದೇ ಎರಡ್ ಸಾವಿರದ ನ ಎಂಟ ಬೆ ಹತ್ತ ಹತ್ತು ದಿವ್ಸ ಹಂಗಾದ್ರೆನು ಎ ಜನವರಿ ಅಂತ ಎರಡ್ ಸಾವಿರ ಇಪ್ಪತ್ತ ೇಳು ಅಂತ
ಹ್ಮ್ ಎರಡ್ ಸಾವಿರ ಅಡ್ಕಬಂದ್ರ ನಿಮ್ಮಣ ಎರಡ್ ಸಾವಿರ ಇಪ್ಪತ್ತಾರ ಅ ಇಪ್ಪತ್ತ ಆಾರಪೇರ ಅಡ ಹತ ಚಳ ಆ ಮಜಾ ಮೂರು ವರ್ಷ ತಡರಲ್ಲ ಅಲ್ಲ ಅವರ
ಡಿಸೆಂಬರ್ ಬಂತಂದ್ರೆ ಇಪ್ಪತ್ತೇಳೇಳು
ಅಲ್ಲ ಮ ಪನ ಮೂರು ವರ್ಷ ತೊಟ್ರಲ್ಲ ನ
ಅದು ಆರಾಮಾ
ಆ ಮತ್ತೆ
ಹ ಮೂವತ್ ಮೂವತ್ತ ಹೇಳಕ್ ಬರ್ಲ ಎರಡು ವರ್ಷ ಸಣ್ಣ ಒಂದ್ ವರ್ಷ ಸಣ್ಣೊಡ್ ಇಪ್ಪತ್ತು
ನಿಮ ಇಪ್ಪತ್ತು ಇಪ್ಪತ್ತಟಲ್ಲ ಇಪ್ಪತ್ತೊಂಬತ್ತ ತಮಂಗಿರವಂದ ಒಂದ್ ವರ್ಷೋತ ಅಂದ್ರತ್ತೆ
ಹ್ಮ್ ಅಲ್ಲ ಹೇಳಕತ್ನಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ಂಗ
ಹ್ಮ ಹ್ಮ
ಹ್ಮ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ
ರನ್ನಿಂಗ್ ೋಳಿ ಬಂದ ಬಾರ ನಿಿದ್ದ ಬರ್ತಲ
ನಿಜ ಸಣ್ಣ ಇವರ್ಲ್ಲ ಮೈಕಾಯಿ ಬ್ಯರೆಗರುತರ
ನಾಯಿ ಕಡಕ್ಕೆ ಬಂದ್ವಪ್ಪ ಇವತ್ತ
ಕುಲರ್ನಾಯ
ಅಂದ್ರ ಭಯ ರೋಡ್ಗ ಇದ್ದು ರೋಡ್ಿಗೆ ಇದ್ರ ಬಂದಿಲ್ಲವು ರೋಡ್ಿಗೆ ಅಡ್ಡ ಬರ್ಕ ಕುೂಂತಾ ಅವ ಮಂೆ ಆಟೋ ಮಂಧನ
ಬಾರ ಲಾವ ಮಾಡತ
ಕಡದ ಕಡದಲಾವುವ
ಕಡಲ ಕಡಲ್ಲ ಅವನು ಇದನ್ನ ಎಲ್ಲ ರಡರ್ತಲ್ಲ
ಮೂರ್ ದಿವಸ ಹಿಂಗ ನಾಕ ಐದು ದಿವಸ ಹೋದರ ರಾಟಿ ಬಿಳ್ತಾವ
ಅವ ಏನ್ ಮಾಡಲ್ಲ ಕೆಡೆ ಒಬ್ಬರು ಇದ್ರು ಬಿಡಲ್ಲ ನೋಡರೀ
ಹ್ಮ್ ಒಬ್ಬತ್ರಡ ಕಡಿತಂತೆ
ಒಬ್ಬರದು ತಿಕ್ಷಾಣ ಕಟ್ಟಿದ ಒಬ್ರ್ರ್ ಬಿಡಲ್ ಮತ್ತೆ ಇಬ್ಬ್ರು ನಾಲ್ಕೈ ಜನರು ಏನಾಗಲ್ಲಾ
ಹ್ಮ್
ಅಬ್ರ ಇಬ್ರತ್ರ್ರ ಅಬರಾ ಸುಳ್ಳವು ಸಿಕ್ಕಮತವು
ಬುಡದ ಅಂತೆ ಅಕಡ
ಪಿಕ್ಸ್ ಬಡಲ್ಲವು ಒಬ್ಬರದುರ ಸಾಲ್ವ ನೀನ್ ಇಲ್ಲಿಗ ಒಡ್ಡಿ ಯಾಕಂತ ಕೇಳ ಒಡ್ಡಿ ಹೊಂಟಿರ್ತಲವು
ಹ್ಮ್ ನೀ ಒಬ್ರದ್ರ ನಿಂತನ್ ನಿಂತತ್ರ ನಿಂತ ಎಷ್ಟ ನ ಓಡಸ್ರ ಕಡ್ಯಾಲ ಅವ ಇನ್
ಕತ್ತಲಗೆ ಹಿಂದಂದು ನೋಡ್ಸ್ ಕತ್ತಲಗೆಲ್ಲ
ಅಯ ಓಡಸ್ಬೇಕ ಲೈಟ್ ಟಾರ್ಚ್ ಹಾಕಿ
ಪಟ್ಣ ಇದಾಗ ಬಂದ ಪುರ ಎಂಜಿಕ್ಕನ ಟ್ಯಾಕ್ಡ್ ಎಲ್ಲ ತೊಗೊತುನಾ
ಹ್ಮ್ ಏ್ದಕ್ ಹಸಕ್ಕನ್ ಬಂತಏ ಹಿಂದ ತಿರುಗಷ್ಟ ನೀ ಹ ಅಂತ ಅಂದ ಹೋದ್ ಅದೇವ ಹಾ ತಾಯ್ ಹ ಇವಾ ಅ ಮೈಯ ಯ ನವಾ
ಹ್ಮ
ಹ ಕವ ಬಂದನ ರನೀಂಗ್ ಓಡಾಕ ಬಂದನ ಸಿಯಿ ಹೆಂಗಯ ಮಾಡಿ ನಿಮ ನಿಮ ತೊಡವ ಅಲ್ಲಿ ನಾಯಿ ಮುಂದನೆ ಅವಾ ಅವನ್ ಸೌಂಡ್ ಕೇಳಿದಾಗ್ಯದ ಹಂಗೆ ಹೋಗ್ಯನ ಸೌಂಡ್ ಅದು ಆಯಟೇನಾ ಆಮೇಲೆ ನಾವು ಬರಗೈತೀವಿ ಹಿಂದು ನಮಗ ಒದಿರ್ದು ಬೋಬೋ ಅಂತ ನೋಡ ಹಂಗೆೋಗ್ಬ ಬಿಡ ನ ಕಡಿಸಿ ಅತಾನ ಬಿಡ ನ ಪಕ್ಕ ಕಡಿಸಿತ
ನಮೂನು ಅಂತ ಪರಿ ಇರ್ಲ ಒಳಗ ಇರ್ತ ಅಂತ ಮಾಡಿದ್ದೆ ನಾವು ಹೊರಾಗ ರೋಡಿಗೆ ಬ ಬಿಟ್ಬಿಟ್ರೆ ರವಟ್ರನ
ಮೆರುಕಳಾಗಲ್ಲ ಆಗಲಿ
ಆ
ಮರಿ ಮರಿ ಕಾಳ ಮಾಡಿದ್ರ ಅವ ಕೊಲ್ಲ ಪಟ್ರಾರ
ಹ್ಮ್ ಹ್ಮ್
ಹ್ಮ್ ಬ ಅವರ ಕುಲಬಿಡ್ತಾರಾ
ಹ್ಮ್
ಕಳ ಮಾಡ್ತಾರ ಮೇರಿ
ಇಲ್ಲ ಎರಡ್ ಮೂರು ಗಾಡಿ ನಿಂತಿರ್ತಪ್ಪ ಅದೆ
ಆ
ಎರಡು ಗಾಡಿ ನಿಂತ್ರತ ಎರಡ ಗಾಡಿ
ಹ್ಮ್
ಅ ಆಕಡೆ ಸೈಡ್ ಅನ್ ಬಿಡಬೇಕ ಅಲ್ಲಿ ಬ್ರಿಡ್ಜ್ ಬದನಾ ಅಲ್ಲಿ ಬಿಟ್ಟಿರ್ತಾವ ಯಾರ ಬಂದ್ ಹ ಒಳ್ಳಯ್ತಿ ಕುದಕೊಂಡ ಹದ್ರ ಆಯ್ತ್ ಕಲಾಸೆ.
ಗೊತ್ತಿರ್ಲಾರದು ಹೊಸ್ತಾಗ ಬಂದ ಬಂದರ್ಲ್ಲ ಕಲಾಸೆ ನೋಡ ನೀವು ಆಡ್ ಮರಿ ಪಿಡ್ ಮರಿ ಯಾವು ಉಳಿಯಲ್
ಹ ಶರ್ದಾವ ಫೋನ್ ಹಚ್
ಹ್ಮ್ ಸರಿ ಸರಿ.
ಹಾ ಎಡ್ತಣ.